ನಮಸ್ಕಾರಪಾ ಊಟಾ.
ಹ್ಮ್.
ಅಷ್ಟ ಅಪ್ಪ ಅಜಮಾನ .
ಊಟ ಸೀದಾ.
ಹ್ಮ. ನಾ ನಾಷ್ಟ ಚಿತ್ರಾನ್ನ.
ಹಾ ಇವತ್ತ ನಮ್ಮ ಮನ್ಯಾಗ ಗ್ಯಾಸ ಕಲಿ ಆಗಿ ಬಿಟ್ಟೈತಿ.
ಗ್ಯಾಸ್ ಖಾಲಿ ಆಗಿಬಿಟ್ಟೈತ ಅಯ್ಯೋ.
ಎ ಕಟ್ಟ
ಇವಗ ತೋಯ್ಸ . ನಂದು ಇನ್ನು ವೇಷ. ಹ್ಮ್. ಹಲೋ ನಾನಾ ಸಾ ನದಿಗೆ ಬರ್ತಾರಿ ಒಂದೊಂದ್ಸಲ ಅಷ್ಟ. ಹಾ ಹ್ಮ್ಮ್. ಏನ ಮಾ ಏನಿಲ್ಲ ನೋಡ ಗಾ ನಾಷ್ಟ ಮಾಡಿರ್ಲಿಲ್ಲ ಹ್ಮ್ಮ್. ಬಿರಿಯಾನಿ ಹೇಳಿ ಬಿಡ್ತೇನೀ. ಅಣ್ಣ ಬಿರಿಯಾನಿ ಕೊಡಿಸ್ಕೊಡ್ತೀನ ಅಂತೀಯಾ.
ಹಾ.
ಲೇಟ್ ಆಯ್ತ ಅದಕೆ ಮತ್ತ ಬಂದೈತ. ಇನ್ನೊಂದ ಮುನ್ನೂರ ಮೂವತ್ತೆಂಟು ಬಂದ್ವಾ ಹ್ಮ್ಮ್.
ಹಾ.
ಎಸ್ ಕಾಲ್ ಮಾತಾಡ್ದ್ಯೋ. ಹೆಸರ ಮಾತ್ರ ನಿನಗೆ ಗೊತ್ತಿಲ್ಲ ನೋಡ ನನ್ನ ಇದನ ಬರೆ ಎಂಬತ. ಅದ ಬರ್ತದೆ ಬರ್ತದ ಹ್ಮ್. ಹ ಟಾಸ್ಕ್ ಬಂದ ಕಲೆ ಆದ ಪೈಅಂತ ಹೋಗುತ್ತೆ. ಎಂಬತ್ ಕಾಲ್ ರೇಟ್ ಮಾಡ್ಬಿಟ್ಟನಿ ಅವಾಗ ಲೆ
ಹ್.
ಮಾಡಿದ್ನಪ್ಪಾ ಎಷ್ಟ ಅದೂ ವೋ ಟಾಸ್ಕ್. ಹತ್ತನೇದ ಇದು. ಹತ್ತನೇ ದ ಹ ಹಾ. ನೀನು ಎಷ್ಟ ಅದಾವ. ನನ್ನುವ ಹದಿನೈದ ಅದು ನನ್ನು ಹತ್ತ ಇನ್ನ ಎಸ್ ಇರ್ತವ. ಹತ್ತತೋದ ಇಂದ ಇಪ್ಪತ್ತ ಇರ್ತಾರ ಇವ. ಟೋಟಲ್ ಮೂರ ಕೊಡ್ತಾರ ಅಲ್ಲ ಮೂವತ್ತ ಹಾ ಮುನ್ನೂರ ನಿಮಿಷ. ಹಾ ಹ್ಮ್.
ಮತ್ತ ಎಂತ.
ನೆಟ್ ಹೇಳ್ಬೇಕಪ್ಪಾ ಆ ಎ
ಅದ ಕೆಳಗ ಕೆಲಸಕ ಏನ ಇಲ್ಲ ಏನ ಕೆಲಸಕ ಹೋಗ . ಹ ಇಬ್ರಾಹಿಂ ಬರವಾಲ ಅಲ್ಲ. ಎಲ್ಲಿ ಅಂಗಡಿಗ ಯಾ. ಒಂದನು ಇಲ್ಲ ಅಂಗಡಿಗೆ ಹ್ಮ್ಮ್. ಆತನ ಅದ. ಕಾಣವಲ್ಲ ಬಂದಲ್ಲಕ ಕಾಣ .
ಹಾ.
ಉಣ್ಣಕೋತ ಕುತ್ತವ ಏನ ಅಲ್ಲಿ ತೋರಿಸಿ ಎಷ್ಟ ಓಂಬಯ ನೂರ ಬಂದವ. ನೀ ಅವ್ರ ಕಾದ್ರ ಇದ್ದಾಗ ಮಾತಾಡ.
ಮುಂಜನೆ ಯಾರ್ಡ್ ಆ ಮುಂಜಾನೆ ಯಾರ್ಡ್ ಮಾತಾಡಿ ಕಟ್ ಆಗುತ್ತ.
ಹಾ ಹಾ.
ಹ
ಅವ ಮಡ ಫೋನ್ ಮಾಡಿದ್ದ
ಮಾಡ್ರ ಅರ್ಧ ಗಂೆ ಗಟ್ಟ ಅಂದ ಮಾಡಪ್ಪ ಅ್ದ ಹ್ಮ್ ಫೋನ್ ತ
ಹಾ
ಇಬ್ರಫೋನ್ ತ
ಮ ತಾಣೆ ಎಲ್ಲಾ ತಿನ್ನ
ಇ ಹಂತಾನ ಉಪ್ಪ ಕೊತ ಕೊತ ಹಕ ಹ್ಮ ಯಾ್ದೋ ಯ ಆಾರಟ ಜಟ ಜಟ ಜೀತೆೆಲ್ಲ ಐಕು ಐಕ್ಯ ಅಂತ ಐ ಜಿಟ ಇ ಪಟ್ಟ ಮುಟ್ಟುನ ಬಟ್ಟ ಹ
ಅದ ಎಷ್ಟ ಐತಳ
ಹ್ಮ ಹ ನಲವತ್ತೊಳ ನಲವತ್ತೆಂಟು ಐತೆ ಹಾ
ಹ್ಮ್ ಅದು ಬೇಕಂತೆ
ಹಲ್ಲಣ ಬೆಳೂ ಬ ಹೋಗ ಹೋಗ ನೋಡ್ರಿ ನೀ ಬೆಂಗಳೂ ಕಳಸ ಗೊತ್ತತ್ರಕ್ಕ ಹಾ ಹ್ಮ್
ಹಾವತ್ತು ಇವತ್ತು ನೀನ್ ವ್ಯಾಪಾರ ಎಲ್ಲ ಆಗ್ಿಲ್ಲ
ಬೆಂಗಗಳೂರು ಕಳಸಿರ ನಮ್ಮಗೋತ್ತ ರಕ್
ಹಾ
ಹೌದ
ಓ
ಹ್ಮ್ ಅವವತ ನಮ್ಮಲ ಹ ಮನೆ ಹಲೋ
ಹಲೋ
ಮೂಲಾಗ ಅವತ್ತಂ ಜನ
ಹಾ
ಅವಳ ಒಂದು ಬೆಂಗಳೂರು ಕ ನೋಡೋಣ ಹ ಎಲ್ಲಿಗೆಲ್ಲ ಪಳ ಜುಪ ಇತ್ತಲ್ಲ ಇಲ್ಲಿಲ್ಲ ಜಿಟನಿಂದ
ಹ
ಲೋ ಅದೇ ಬೆಂಗೂರಿಗೆಮ್ಮ
ಹಾ
ಂತಾನೇ ನ
ಹ್ಮ ಹ
ದುಡ್ಡಿಂದ ಏನಂಬ ಅರ್ತ
ಹ್ಮ್ ಹೌದು ಮತ್ತೆ
ಇವ ಕಷ್ಟ ಇದ್ರೆ ಗೊತ್ತತತ್ ಅಕ್ಕದ ದನಂಗ ಬದೆ
ಹಾ
ಅ ಬ ಪ್ಲೆನ್ ಕೊತ ಆಗ್ತಲ್ಲ ಅಷ್ಟೇ ಕಲ್ಸ ಯಾರ ಅವ್ರಗ ಅಲ್ಲಾ ಅವತ್ತ ಹೇಳಿದ ನಾನು ಅದು ಕೊಡ್ ಕೊಡ್ಸಂತನಲ್ಲ ಬೆಂಗ್ಗಳೂರಿಗೆ ಅದ ಅಲ್ಲ ಈಗ ಫೋನ್ ಇಲ್ಲಪ್ಪ ಅಂದ್ರೆ ಕೊಡ್ಸಕೋ ಕುೂಡ್ ಆಯ್ತವ ಈಗ.
ಹಾ.
ಫೋನ್ ಇಲ್ಲಾಂದ್ರೆ ನ್ಯಾಯತಿ ಕೊಡಸ್ಲೇಬೇಕು.
ಆ ಮತ್ತೆ.
ಒಣ ರತಿ ಲೈತಿ ಒಣ ಚೆಡಿ ಮಾಡತ ಕ. ಹೌದ ಮಾಡಕಂತಪ್ಪಾ. ಫೋನ್ ಆಯಿತಲ್ಲಿ . ಹ ಅದಾ ಫೋನ್ ಐತಂಗ ಮಸ್ ಮಾಡ್ತಾನ ಅದ್ ಬಂದ್ಮೇಲೆ ಮಸ್ನ್ ಹೊರ್ಕೊತಾನಲ್ಲ. ಕೆಲಸ ಮಾಡಕ.
ಹ
ಹ
ಹೌ
ಹಾ
ಹ್ಮ್ ಅದು ಪಬ್ಜಿ ಆಡ್ತಾನ ಯಾರ ಮಾತಾಡ್. ಮಾತಾಡ ಎಲ್ಲ
ಅರ್ದ
ಅತ್ತೇ ಸಂಚೆತ ನಿ ಮತ್ತೆ. ಅ ಜಾನ ಆ ಆದ ಮತ್ತೆ ಮ ಮಾತಾಡ್ತಾನಾ.
ಹ ಹ್ಮ ಆತ್ತ ಕಡೆ ತ ಸೇರು. ಬಗಲ ಅಂಗಡೆ ಏತ
ಹ್ಮ್. ನಕ್ಕ ಅಂಟು ಒ ಸರ್ ತಕೊಂಡಿದೆೆ. ಎಲ್ಲಿ ಓದಿದೀವಪ್ಪಾ ಅಮ್ಮ ಇಚ್ಚ ನಿನ್ನೆ ತುಂಬಿಲ್ಲ್ರದಪ್ಪ. ಬಟ್ಟಕ. ಬಸಪ್ಪ. ಹ್ಮ ಸರಿ
ಹೇಳ್ಪಾ ಬೈ ನಾ ಸಾಯ್ತಿಲ್ಲ.
ಏನ. ಇಮ್ಮ ನಿನ್ನೆ ಜುಮ್ಮ ಇತ್ತು ಅಪ್ಪಾ. ಸ್ಟೇ ಮಾಡ್ಬೇಕಕ್ ನನ್ ಮತ್ತೆ ಊಟ. ಟುಕುದ್ಮೇಲೆ- ಏನ ಏ ಕತ್ಲಾಗಿಲ್ಲ ಪಾ ಒಂದು ಯಾಪು ಇತ್ ಮಾತಾಡ್ತೀಯಾ. ಮಾತಾಡಿದ್ರೆ ಅಮೌಂಟ್ ಬರ್ತೆ ಮಾತಾಡ್ತಯಾ. ಯಾರಿಗಾದರೂ ಅಚ್ಚುಲಿ ಅವರ ಧಗ ಅಪ ಇರಬೇಕು ಮತ್ತೆ. ಇಬ್ಬರು ನನ್ ತಗ ಯಾಪ ಐತಿ ನಿ ತಗ ಯಾಪ ಐತೆ. ನೀನ್ ಅಷ್ಟ ಬೋದ
ಮತ್ತೇನಪ್ಪಾ. ಮಾತಡ್ಬಾ. ಅ ಊ ಅ ಊ ಮ ಏನುಳ್. ಎ ಮುನ್ನೂರ ಮೂವತ್ತೆಂಟು ಬಂತ ನ ಬಂತು. ಹಲೋ ಬಂದು . ಅಕೌಂಟ್ ಅಕೌಂಟ್ ನಂಬರ್ .
ಅಚುವಕ್ ನಾವ ನಂಬರ್ ಆ.
ಹಲೋ
ಹ್ಮ್ ಮ ನಕಡಿ ಕಡೆ ಮಸ . ಕೆೇಳಸ ಇನ ಪ ಕೆಳ್ಸ ಸಾಕ. ಹ್ಮ ಹೂ ಮತ್ತೇನಪ್ಪ.
ಇನ
ಮಣಿಕಾಡ ಮಣಿಕ . ಕರೀತೀನಿ ತಗ ಮದುವೆ ಆದ್ಮೇಲೆ. ಹೇ ಸುಮ್ಕಿರೆ ಲೀ . ಹ್ಮ ಒಂದ್ ವಾರ ಹ್ಮ್.
ಟಿಫನ್ ಮಾಡಬೇಕು ಬಿರಿಯಾನಿ.
ಬಿರಿಯಾನಿ.
ಬಿರಿಯಾನ.
ಹಾ.
ಹ್ಮ್ ಫಾನ್ ಯಾರ ಆತಿ ಇನ್ನೊ ಸ್ವಲ್ ಅಮೌಂಟ್ ಕೊಟ್ಬಿಟ್ಟುಷ್ಟಿ ಬಂದ್ಬಿಡ್ತದ. ಹ್ಮ ಹ್ಮ ಯರದು. ಚಿಕಫನ್ ಇನ್ನು ನಲ್ವತ್ತ ಬಿರಿಯಾನಿ ಬತ್ತ.
ಹಾ.
ಹ್ಮ್ ಆಯ್ತಪ್ಪಷ್ಟ ಮಾಡು. ಹಲ್ತಡಿ ಮಾರಲ ಮಾಡಲ ಮತ್ತೇ.
ಅಚ್ಚಾ.